ಹೇಗಿದ್ದೀರಾ?
ಚೆನ್ನಾಗಿದ್ದೇನೆ ನೀವು
ಹಾ ಚನ್ನಾಗಿದ್ದೀವಿ.
ಊಟ ಐತೆ
ಆಯ್ತು ನಿಮ್ಮ್ದು.
ನಮ್ಮದು ಆಯ್ತು ಏನು ತಿಂದಿರಿ?
ಅನ್ನ ಸಾರು
ಅನ್ನ ಸಾರೆ ಮುದ್ದೆ ತಿನ್ನುವುದಿಲ್ಲವೇ
ಇಲ್ಲ ಮುದ್ದೆ ಇಲ್ಲಿ ನಮ್ಮ ವಸತಿ ನಿಲಯದಲ್ಲಿ ಚೆನ್ನಾಗಿ ಮಾಡುವುದಿಲ್ಲ
ಹ್ಮ.
ಹೌದು.
ಸಾಂಬರ್ ಚೆನ್ನಾಗಿತ್ತೆ.
ಮುದ್ದೆ ತಿನ್ನತೇನೆ
ಹ್ಮ್
ಹ್ಮ್
ಸಾಂಬರ್ ಚೆನ್ನಾಗಿತ್ತೆ.
ಅಷ್ಟು ಚೆನ್ನಾಗಿರ್ಲಿಲ್ಲ ಬಟ್ ಆದ್ರೂ ಪರವಾಗಿಲ್ಲ
ಹ್ಮ್ ಏನು ಮಾಡುತ್ತಿದ್ದೀರಿ ಈಗ ಎಲ್ಲ
ಏನಿಲ್ಲ ಅವರವರ ಪಾಡಿಗೆ ಅವ್ರವರು ಓದಕೋತಿದಾರೆ
ನೀವು?
ನಾವು ನಿಮ್ಮ ಜೊತೆ ಕಾಲ ಕಳೆಯೋಣ ಅಂತ ಕರೆ ಮಾಡಿದ್ದೇನೆ.
ಹೌದೇ
ಹೌದುಾ
ಹ್ಮ್ ಬಹಳ ದಿನಗಳ ನಂತ ಕರೆಯನ್ನು ಮಾಡಿದ್ದೀರಿ
ಹಾ ನಿಮಿಗೋಸ್ಕರನೆ ಸಮಯವನ್ನು ಮೀಸಲಿಟ್ಟು ಕರೆ ಮಾಡಿದ್ದೇನೆ
ಹೌದೇ
ಹೌದು
ಹ್ಮ್ ಮಾತನಾಡಿ ಮಾತನಾಡಿ
ಹ್ಮ್
ನಾನು ಕೇಳುತ್ತೇನೆ ಅಂತ ಏನೊ ಹೇಳಿದ್ದೀರಿ ಅಲ್ಲ
ಏನ್ ವಿಷಯ ಅಂತಂದೆ
ಷ
ನೀಮ್ ನಿಮ್ಮ ಧ್ವನಿ ಬಿಟ್ಟು ಬಿಟ್ಟು ಕೇಳ್ತಿದೆ
ಕದಗ
ಹಾ ಈ ಕೇಳಿಸ್ತಿದೆ ಹೇಳಿ
ನಿಮಗೆ ಪ್ರಿಯವಾದ ಅಡುಗೆ ಯಾವುದು ಎಂದೇ
ನಮಗೆ ಪ್ರಿಯವಾದ ಅಂದ್ರೆ ಸಸ್ಯಹಾರಿ ಅಲ್ಲ ಮಾಂಸಾಹಾರಿ ಅಲ್ಲ
ಹ್ಮ್ ಸಸ್ಯ ಯಾರ ಇದಲ್ಲಿ
ಸಸ್ಯಾರಲಿ ಪನ್ನೀರು ಕರಿ ರೋಟಿ ಹಾಗಿರು
ಹ್ಮ್ ಹ್ಮ್ ಮಾಂಸಹಾರಿಲಿ
ನಿಮಿಗೆ
ನನಿಗೆ ವಾಂಗಿಬಾತ್ ಇಷ್ಟ
ಹೌದಾ
ಹ್ಮ್ ಮಾಂಸಾಹಾರಿಲಿ ನಿಮಗೇನು ಇಷ್ಟ
ಅದು ಕೋಳಿ ಬಿರಿಯಾನಿ
ಹ್ಮ್
ಚ
ಹಾ ಹಾ ನನಿಗೆ ಮೀನಿಗೆ ಉಪ್ಪು ಖಾರ ಅಚ್ಚಿ ಅಂಚಿನ ಮಲೆ ಹಾಕಿ ತಿನ್ನು ನಿಂಬೆ ರಸವನ್ನು ಇಂಡು ತಿನ್ನುತ್ತಿದ್ದರೆ ಆ ಒಂದು ಅನುಭವವೇ ಬೇರೆ ಹ್ಮ್ ಹ್ಮ್
ಹ್ಮ್ ಮತ್ತೆ ನೀವು ಖಾಲಿ ಸಮಯದಲ್ಲಿ ಏನ್ ಮಾಡ್ತೀರಾ
ನಾನು ಏನು ಮಾಡುವುದು ದೂರವಾಣಿಯನ್ನು ನೋಡುತ್ತೇನೆ ಧಾರಾವಹಿ ಗಳನ್ನು ನೋಡುತ್ತೇನೆ ಸ್ನೇಹಿತರ ಜೊತೆ ಸಮಯ ಕಳೆಯುತ್ತೇನೆ ಮಾತನಾಡುತ್ತನೆ ಹಾಗೆ ಹೀಗೆ ಎಂದು
ಹ್ಮ
ನಂತರ ನಿದ್ದೆ ಮಾಡುತ್ತೇನೆ ಒಮ್ಮೊಮ್ಮೆ ಏನಾದ್ರೂ ಹೊಸದಾಗಿ ಕಳಿಯೋಣ ಎಂದು ಬೇರೆ ವಿಷಯಗಳಲ್ಲಿ ನಾವನ ಕೊಡುತ್ತೇನೆ ನೀವೇನು ಮಾಡುತ್ತೀರಿ ನೀವೇನು ಮಾಡುತ್ತೀರಿ
ನಾವೇನಿಲ್ಲ ನಾವಯ್ತು ನಿದ್ದೆ ಆಯ್ತು ಅಷ್ಟೇ ಬೇರೆ ಏನೋ ತಲೆ ಕೆಡ ಕೊಡದಿಲ್ಲ
ಹ್ಮ್
ನಿಮ್ ಜೀವ ಮುಂದಿನ ಜೀವನದ ಬಗ್ಗೆ ಯೋಚನೆ ಇಲ್ವಾ.
ಯೋಚ್ನೆ ಇದೆ. ಈಗ ಒಂದು ಕೆಲ್ಸ ಮಾಡಬೇಕು ಎರಡು ವರ್ಷಕ್ಕೆ ಕೆಲ್ಸ ಮಾಡಬೇಕು. ನಂದ ತರ ನಿನ್ನ ಮುಂದಿನ ವಿದ್ಯಾ ಓದಿನ ಕಡೆ ಹೋಗಬೇಕು. ಅದು ಒಂದು ಎರಡು ವರ್ಷ. ಇಷ್ಟ ಇದೆ ಅದು ಮುಗಿದ ನಂತರ ಮತ್ತೆ ಕೆಲಸ ಮಾಡುತ್ತೇನೆ. ನಂತರ ಮದುವೆ ಆಗುತ್ತೇನೆ. ಏನು ಜೀವನದ ಒಂದು ಮುಂದಾಗಿ ಏನು ಯೋಚಿಸಿದ್ದೀರಿ ಜೀವನದ ಬಗ್ಗೆ.
ನನ್ನದೇನಿಲ್ಲ ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದೆರಡು ವರ್ಷ ಕೆಲಸ ಮಾಡ್ಬೇಕು. ಆಮೇಲೆ ಮದ್ವೆ ಮತ್ತೊಂದು ಹಂಗೆ ಕೆಲ್ಸನ ಮುಂದವರೆಸಬೇಕು ಬೇಕು ಜೀವನ ಪೂರ್ತಿ.
ಹ್ಮ್ ಹ್ಮ್ ಹ್ಮ್
ನಮ್ಮನ್ನ ಅರ್ಥ ಮಾಡ್ಕೊಳರ ಸಿಕ್ಕತಾರಲ್ಲ
ನಿಮ್ಮ ಓದು ಇನ್ನು ಎಷ್ಟು ದಿನಗಳಗಳಲ್ಲಿ ಮುಗಿಯುತ್ತದೆ.
ಈ ವರ್ಷ ಮುಗಿಯತ್ತೆ.
ಹೌದ ನಂತರ ಕೆಲ್ಸಕ್ಕೆ ಹೋಗುದ. ತೀರೆ
ಹಾ ಹೌದು
ಹಾ ಎಲ್ಲಿ- ಇಲ್ಲೇ ಹೋಗುತ್ತೀರ ಅಥವಾ ಬೇರೆ ಕಡೆ ಹೋಗುತ್ತೀರ
ಇಲ್ಲ- ಬೆಂಗಳೂರು ಅಲ್ಲೇ ನೋಡ್ಬೇಕು
ಹೌದ
ಹೌದು
ಮಾಡುತ್ತೀರಿ ಅಥವಾ ಹೊಸತಿ ನೀದಿ ಮಂತ್ಲಿ ಅಯ್ಯೋ ತಿಂಗಳಿಗ ಒಮ್ಮೆ ಕಟ್ಟುತ್ತಾರಲ್ಲ ಆ ಒಂದು ನಿಲಯದಲ್ಲಿರುತ್ತೇರಿ
ಇಲ್ಲ ಇಲ್ಲ ಮನೆ ಮಾಡ್ಬೇಕು ಅಂತ ಐತೆೆ. ಇನ್ನೂ ಗೊತ್ತಿಲ್ಲ ಮನೆಯವ ಯಾವ ತರ ಯೋಚನೆ ಮಾಡ್ತಾರೆ ಏನೋ
ನಿಮ್ಮ ಅಣ್ಣನೂ ಇದ್ದಾರೆ ಅಲ್ಲವೇ
ಹಾ
ಅವರ ಜೊತೆ ನೀವಿಬ್ಬರೂ ಸೇರಿ ಒಂದು ಮನೆ ಮಾಡಿ ಕೊಳ್ಳುತ್ತೀರೇ
ಹಾ ಆದ್ರೂ ನನಗೆ ಅವಾಗಾಗುವುದಿಲ್ಲ
ಇಷ್ಟವಾಗುದಿಲ್ಲವೇ
ಇಷ್ಟ ಆಗೋದಿಲ್ಲ
ಹ
ಆದ್ರ ನಮಗೆ ನಮ್ಮ ಕೆಲ್ಸದಲ್ಲಿ ನಮ್ಮ ಕೆಲಸದವರೇ ವಸತಿ ನಿಲಯವನ್ನು ಕೊಡ್ತಾರೆ ಅಲ್ಲೇ ಇರೋದು ಅಲ್ಲೇ ಕೆಲ್ಸ ಮಾಡೋದು ಹ್ಮ
ಹ್ಮ್ ಹ್ಮ್ ಹಾಗೆ ಮಾಡಿ ಹತ್ತಿರದಲ್ಲೇ ಇರುತ್ತದೆ ಅಲ್ಲವೇ
ಹ್ಮ್
ಹ್ಮ್
ಹೌದು ನೋಡ್ಬೇಕ ಇನ್ನು ಏನು ಯೋಚನೆ ಮಾಡಿಲ್ಲ ಇನ್ನು ನಮ್ಮಣ್ಣ ಅವ್ರ ತಲೆಯಲ್ಲಿ ಏನೇನು ಇರುತ್ತೋ ಗೊತ್ತಿಲ್ಲ ಅಂತ
ಹ್ಮ್ ಹ್ಮ್
ಅದಕ್ಕೆ
ಹ್ಮ್ ಯೋಚನೆ ಮಾಡಿ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳಿರಿ ನೀವು ಪ್ರವಾಸಕ್ಕೆ ಎಲ್ಲ ಹೋಗುತ್ತಿರೆ
ಇಲ್ಲ ಇತ್ತೀಚಿಗೆ ಎಲ್ಲೂ ಹೋಗಿಲ್ಲ
ಹೌದ ಮುಂಚೆ ಹಾಗಾದ್ರೆ ಎಲ್ಲಲ್ಲಿ ಹೋಗಿದ್ದೀರಿ
ಹ್ಮ ಮುಂಚೆ ಅಂದ್ರೆ ಇತ್ತೀಚಿಗೆ ಅಂದ್ರೆ ಕೆಲ್ಸದ ಮೇಲೆ ಹೋಗಿದ್ದೆ
ಹ್ಮ್
ಅಷ್ಟ ಬಿಟ್ರೆ ಪ್ರವಾಸಕ್ಕೆ ಎಂತ ಸಮಯನ ಮೀಸಲಿಟ್ಟು ಎಲ್ಲೂ ಹೋಗಿಲ್ಲ
ಹೌದೇ ಹ್ಮ್ ಮುಂಚೆ ಅಂದರೆ ಅಲ್ಲ ಮುಂಚೆ ಮುಂಚೆ ಯಾವ ಕಡೆ ಹೋಗಿದ್ದೀರಿ ಎಂದು ಕೇಳಿದೆ ನಾನು
ಉಡುಪಿ ಮಂಗಳೂರು
ಹ್ಮ್ ಉಡುಪಿಗೆ ಹೋಗಿ ಗಿದಾಗ ನೀವು ಸಮುದ್ರದ ಕಡೆ ಹೋಗಿ ಹ್ಮ್
ಹಾ ಹ ಮಲ್ಪೆ ಸಮುದ್ರ ಐತ ತಲ ಅಲ್ಲ ಹೋಗಿದ್ವಿ
ಹ ಸರಿ ಸಮುದ್ರದ ನೀರಿನಲ್ಲಿ ಎಲ್ಲಾ ಆಟ ಆಡಿದರೆ
ನಿಮ ನಿಮಗೆ ಸಮುದ್ರ ತ ಅಲೆಗಳೆಂದರೆ ಇಷ್ಟನ,
ಹೌದು
ಅಲ್ಲಿ ಚಿಕ್ಕ ಚಿಕ್ಕ ಹ ಏನನ್ ರೆ ನನಗ್ ಕನ್ನಡದಲ್ಲಿ ಬರ್ತಿಲ್ಲ
ಹ್ಮ್ ಗೊತ್ತು ನನಗೆ ಅರ್ಥವ ಆಯ್ತು ನೀವು ಹೇಳಲ ಕ ಪಚ್ಚಿ ಪಗಡು
ಹಾ ಕಪ್ಪೆ ಚಿಪ್ಪುಗಳು ವಲ್ಲಯ ಕಂಡು ಅವನ ಸಂತ ಮಾಡೋದಂದ್ರೆ ತುಂಬಾ ಇಷ್ಟ
ಹ್ಮ್ ನನಗೂ ತುಂಬಾ ಇಷ್ಟ, ಹ್ಮ್ ಅದು ಒಂದು ನೆನಪಿಗಾಗಿ ಹಾಗೆ, ಜೀವನ ಪೂರತಿ ಇಟ್ಟಿಕೊಳ್ಳ,
ಹ ನೆನಪುಗಳು ಮತ್ತೆ ಮುಂದಿನ ದಿನಗಳಲ್ಲಿ ನಾವ ಹೋಗಿದ್ಿ ನಮ್ಮ ಸ್ನೇಹಿತ ರ ಜೊತೆ ಅಂತ ನನ ತಿರುತಲ್ಲ.
ಹದು
ಈ ತರ ತುಂಬಾ ಇಷ್ಟ, ಚನ್ನಗೆ
ಆ ಒಂದು ಸಮುದ್ರ ಬಿಟ್ಟು, ಇ ಬೇರೆ ಸಮುದ್ರಕ್ಕೆ ಯ ಕಡೆಾದ್ರ ತೆರ
ಮುರುಡೇಶ್ವರ
ಹ್ಮ್ ಎರಡುೂ ಅದು ಒಂದೇ ಬರುತ್ತದೆ ಸಮುದ್ರ ಅಂದ್ರೆ ಅಲ್ಲಿಯ ಒಂದ ಹೆಸರು ಬೇರೆ ಬೇರೆ ಇರುತ್ತದೆ. ಶಿವಮೊಗ್ಗದ ಕಡೆ ಹೋಗಿದ್ದೀರಿ
ಹ್ಮ್,
ಹ್ಮ್
ಮತ್ತೆ ಸಿ ತಂದೂರು
ಹ್ಮ್
ಈ ಕಡೆ ಎಲ್ಲ ಹೋಗಿದ್ವಿ
ಹೌದೇ ಹ್ಮ್
ಆದ್ರೆ ಸ್ನೇಹಿತರ ಜೊತೆ ಇನ್ನೂ
ಹೋಗಲೇ ಇಲ್ಲವೇ ಹೋಗಿ ಸ್ನೇಹಿತರ ಜೊತೆ ಹೋಗುವ ಒಂದು ಅನುಭವವೇ ಬೇರೆ ರೇ ಆಗಿರುತ್ತದೆ
ಅಲಾ ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಇದೆ
ಹೌದೇ ಹ್ಮ್
ನೋಡ್ಬೇಕು
ಹ್ಮ್ ಬಿಡುವಿನ ಸಮಯ ನೋಡಿಕೊಂಡು ಹೋಗಿ ಬನ್ನಿ ಹ್ಮ ನೀವು ಯಾವಾಗ ಹೋಗುತ್ತೀರಿ ಅಂದು ನನಗೆ ತಿಳಿಸಿ ಹಾ ಆ ದಿನ ನನ್ನ ನನಗೆ ರಜೆ ಸಮಯ ಇತ್ತು ಎಂದರೆ ನಾನು ಬಿಡುವಿನಲ್ಲಿ ಇದ್ದೇನೆ ಎಂದರೆ ಬಂದೇ ಬರುತ್ತೇನೆ ಖಂಡಿ
ನುವ ರಜೆ ಇದೆಯ ಅಲ್ಲ
ಹಾ ಹೇಗಿದ್ದರೂನೂ ರಜೆ ಇದೆ ಆದ್ರ ನೋ ಕೊಂಡು ಬರಬೇಕು ಹ್ಮ್ ಮನೆಯಲ್ಲಿ ಈ ಕಡೆ ಎನ್ನ ಪ್ರೀತಮನನ್ನು ಕೇಳಿ ಬರಬೇಕು
ಹ್ಮ
ಹ್ಮ್ ಈಗ ಸರಿ ನನಗೆ ಸಮಯ ಆಯ್ತು ಮಲಗಲಿಕ್ಕೆ
ಹಾ ಸರಿ ಆಯ್ತು ಮುಂದೆ ನಾಳೆ ಸಿಗೋಣ ಧನ್ಯವಾದಗಳು
ಹ್ಮ್ ಶುಭರಾತ್ರಿ